ಹಲೋ,
ಹಲೋ, ಲೋ ಹಾ ಕೇಳ
ಹಾ, ಕೇಳಸ್ತಿದೆ
ಹಾ, ನೀವು ಯ ಎಲ್ಲಿನವರು ಯಾರು?
ಅದೇ ಮ್ಯಾಮ್ ನೀವು ನಮ್ ಇದಕ್ಕೆ ಟೂರಿಗೆ ಅಪ್ಲೈ ಮಾಡಿದ್ರಿ ಮ್ಯಾಮ್ ನಮ ಇದರಲ್ಲಿ
ಯಾವಟೂರು- ಯಾವಟೂರು ನಾವ್ ಯಾವ್ದ ಬುಕ್ಕೇ ಮಾಡಿಲ್ಲಲ್ಲಾ.
ನೀವು ನಮ್ಮ್ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿದ್ದೀರಾ ಅಂತ ಬಂತು. ಸಾರ್ಗೆ ಕಾಲ್ ಮಾಡಿದ್ವಿ ನಾವು-
ಹೌದ್ರಿ ನಾನ್ ಯಾವ್ದು ಚೆಕ್ಕೆ ಮಾಡಿಲ್ಲಾ ನನ್ ಈಗಲ್ ಪುಲ್ -ಪುಲ್ ಬಿಜೆ ಬಿಜಿಲ್ಲೇದಿನಿ ಅಯ್ಯ್ ಅಫಿಷಿಯಲ್ ಅಂತೆ ಆಫಿಷಿಯಲ್ ಏನ್ ಆಫಿಷಿಯಲ್
ಅಲ್ಲೇ ರೀಮ್ ನಿಮ್ ನಂಬರ್ ನಮ್ ಹತ್ರಕ್ ಬಂದಿದ್ದಕ್ಕೆ ತಾನೇ ನಾವು ಮಾಡಿರೋದು. ನಮಗೂ ಕೆಲ್ಸಗಳು ಇರ್ತಾವಲ್ಲ
ಅಲ್ಲಾ ಮೇಡಮ್ ಟೂರಿಸ್ಟ್ನರ್ ಅಂತೀರಾ ಟೂರಿಸ್ಟ್ ಎಂತ ಸ್ಟೂರಿಸ್ಟ ಸ್ಟೋರಾ
ನಾನ ಏನ್ ಕೆಲ್ಸ ಮಾಡ್ತನಿ ಅಂತ ನಗ್ಗೆ ಮರ್ಸ್ಬಿಟ್ರಲ್ಲಾಪನೀವು.
ಹ ಮೇಡಮ್ ಮದೇ ನೀವ್ ಅಂದಿನ ರಾಗಿ ಈ ತರ ರೈಸ್ ಆಗ್ತೀರಲ್ಲಾ ಕಸ್ಟಮರ್ ಅ ಹತ್ರ ಇದ್ ಯಾವ್ ತರ ಮೇಡಮ್ ನೀವು ರೈಸ್ ರೈಸ್ ಅಲ್ಲಿ ಮಾತಾಡ್ತೀರಾ--‌
ರೈಸ್ ಆಗಿಲ್ಲ ಮ್ಯಾಮ್ ನೀವ್ ಅಂದ್ರಲ್ಲ ನಾನ ಅದ ಕೇಳಿದೆ ಮ್ಯಾಮ್
ಜೋರಾಗಿ ಮಾತಾಡಿ.
ನೀವ ಹಂಗ ಅಂದ್ರಲ್ಲ ಮ್ಯಾಮ್ ನಾವ್ ಅದಿಕ್ಕೆ ಹೆಂಗ ಅ ಕೇಳಸ್ತಿದ್ದಾರ ಮ್ಯಾಮ ಈವಾಗ.
ಹ್ಮ್, ಕೇಳಿಸ್ತಾ ಇದೆ -
ನೀವು ನೆಟ್ವರ್ಕ್ ಇರೋ ಕಡೆ ಬನ್ನಿ
ಹಾ, ನಾವು ನೆಟ್ವರ್ಕ್ರ ಇರ ಕಡೆನೇ ಇದ್ದೀವಿ ಮೇಡಮ್, ನಿಮ್ದೇ ನೆಟ್ -ನೆಟವರ್ಕ್ ಇಲ್ಲ ಅನ್ಸುತ್ತೆ.
ಇಲ್ಲ ಮ್ಯಾಮ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ತುಂಬಾ
ಈಗ ಈಗ್ ಕೇಳಿಸತಾ ಇದ್ಯಾ
ಹ
ಇರೀ ನಾನ್ ಓಡಾಡ್ತಿದ್ದೆ ಒಂದು ಕಡೆಗೆ ಕುಂತಿರ್ತಿನಿ ಈಗ ಕೇಳ್ತಾ ಇದೀಯಾ
ಹ, ಹ ಕೇಳಿಸ್ತಿದ್ದೇ ಮಾಮ್
ಹ್ಮ್, ಹೇಳಿ ಮೇಡಮ್
ಆಯ್ತ ಮ್ಯಾಮ್ ನಿಮ್ಮ ನಂಬರ್ ನಮ್ದು ಇದರಲ್ಲಿ ಡಿಸ್ಪ್ಲೇ ಆಗಿತ್ತು ನೀವು ಏನಾದ್ರು ಚೆಕ್ ಮಾಡಿದ್ರಾ ಅಥವಾ ಬೈ ಮಿಸ್ ಆಗಿ ಏನಾದ್ರೂ ನಮ್ದ ಲಿಂಕ್ ಒತ್ತಿದ್ರಾ ಮ್ಯಾಮ್ ನೀವು.
ನಾನ್ ಮಿಸ್ ಆಗ ನನ್ ಮಗ ಒತ್ತಿರಬೇಕ್ ಮೇಡಮ್ ನಾವ್ ಯಾವ ಟ್ರಿಪ್ಪು ಏನು ಇಲ್ಲ. ನೀವು ಬ ನೀವು ದುಡ್ಡು ಕೊಟ್ರೆ ನಾವ್ ಟ್ರಿಪಿಗ್ ಬರ್ತೀವಿ ನೋಡಿ.
ಅಲೋ ಮಾಮ್ ನಾವುಎದಕ್ಕ ದುಡ್ಡು ಕೊಡ್ಬೇಕು ನಿಮ್ಗೆ ನೀವ್ ತಾನೇ ದುಡ್ಡು ಕೊಟ್ಟು ಟ್ರಿಪಿಗೆ ಹೋಗ್ಬೇಕು ನಿಮಗ್ಗೆಲ್ಲಾ ಫೆಸಿಲಿಟಿ ಸ್ ನಾವು ಪ್ರೊವೈಡ್ ಮಾಡ್ತೀವಿ ನ
ನಮ್ಮಂತ ಬಡೂರಿಗ್ ನೀವೇ ಕೊಡ್ಬೇಕಲ್ಲ ನಾವ್ ಬಡೂರು ನಾವ ಹೆಂಗ್ ಟ್ರಿಪ್ ಗೆ ಹೋಗಕ್ಕಗತ್ತ ಹೇಳಿ ನೀವ ಏನಾದ್ರು ಸ್ಪಾನ್ಸರ್ ಮಾಡ್ಬೇಕು ನಿಮಗೆ.
ಅದಕ್ ಅಂತಲೇ ಡಿಸ್ಕೌಂಟ್ಗಳು ಇರತವೆ ಅಲ್ ಮಾಮ್.
ಹ ಡಿಸ್ಕೌಂಟ್ ಏನ್ ಮೇಡಮ್ ನೀವು ನಮ ನೆಂಟರ್ ಅಲ್ಲ ಮೇಡಮ್. ನೆಂಟರ ಆದದಾದ್ರು ಕಮ್ಮಿ ಮಾಡ್ಸ್ಬೇಕಲ್ಲ ಕಮ್ಮಿ ಅಲ್ಲ ಕಮ್ಮಿ ಏನು ಫ್ರೀ ನೇ ಕೊಡ್ಸ್ಬೇಕು.
ಹಲೋ ಮೇಡಮ್ ಮೇಡಮ್ ಕೇಳಿಸ್ತಾ ಇಲ್ಲ ಏನೋ ಡಿಸ್ಟರ್ಬೆನ್ಸ್ ಇದೆ.
ನಾವ್ ಯಾವ್ ಕಡೆಯಿಂದ ನೆಂಟ್ರ ಅಮ್ಮ ನಿಮ್ಗೆ.
ಮ್ಯಾಮ್ ವಾಯ್ಸ್ ಸ್ವಲ್ಪ ಅದು ಇದು ಹತ್ರ ಮಾತಾಡಿ.
ಇವಾಗ ಕೇಳ್ಸ್ತಿದ್ದೇನಾ ಮ್ಯಾಮ್.
ಹಾ ಕೇಳಿಸ್ತಾ ಇದೆ.
ಅದ ನಾನ ಯಾವ ಕಡೆಯಿಂದ ನಿಮ್ದ ನೆಂಟರು ಅದೇ
ಅದೇ ನಮ್ ನಮ್ ಜೊತೆ ಮಾತಾಡಿದರೆ ಎಲ್ಲಾ ನಮ್ ನೆಂಟರು ಮೇಡಮ್.
ಅಯ್ಯೋ ಹಂಗ ಅನ್ಕದೆ ಜಗತ್ತನಗಿರೋರೆಲ್ಲಾ ನಿಮ್ ನೆಂಟ್
ಹಾ ಮೇಡಮ್ ಹಾ ಮೇಡಮ್ ನಮಿಗ್ ಎಲ್ಲರೂ ನೆಂಟ್ರೆ ನಾವ ಬಂದರಿಗೆರಿಗೆಲ್ಲ ಊಟಾಕ್ತಿವಿ ಬಂದರಿಗೆಲ್ಲ ನೀರ್ ಕೊಡ್ತಿವಿ.
ಹಾ ಮ್ಯಾಮ್ ನೋಡ್ರಿ ಮ್ಯಾಮ್ ನೀವು ಬಡವರು ಅಂತೀರಾ ಊಟ ಹಾಕೋವಷ್ಟು ಸಿೀಮಂತಿಕ ನಿಮ್ಮ ಹತ್ರ ಐತೆ.
ಹು ಮೇಡಮ್ ಅ ಬಡವರಾದ್ನು ಮನಸ್ಸು ಶ್ರೀಮಂತನೇ ಮೇಡಮ್ ನಮ್ದು.
ಮೆಚ್ಚದೆ ಮಾಮ್ ನಿಮ್ ಗುಣಾನ.
ಮೇಚ್ಚಲೆಬೇಕ
ಇದಕ್ಕೋಸ್ಕರ ಎನ್ನಾದ್ೂನು ನಿಮ್ಗೆ ಫ್ರೀಯಗ ಕೊಡ್ಬೇಕು ಅಂತ ಅನಸ್ತ ಇದ್ದೆ ಮಾಮ್.
ಹಾ ಮೇಡಮ್ ಇದಕ್ಕಾದ್ರೂ ನೀವು ಆಫರ್ ಕೊಡ್ಬೇಕು ನನಿಗೆ.
ನಮ ಮ್ಯಾನೇಜರ್ ಅದೆ ನಮ್ಮ್ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಮ್ಯಾಮ್ ಬೆಳಿಗ್ಗೆ.
ಹಾ ಹೇಳಿ ಹೇಳಿ.
ಹಾ ಅದೇ ಮ್ಯಾಡಮ್ ನೀವ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿದೆ ಚೆನ್ನಾಗಿರ್ತಿತ್ತು.
ನಮಗೆ ಸಿಂಗಾಪುರ್ ಮೇಡಮ್ ಅದೇ ನೀವ ಏನ್ ಫ್ರೀ ಆಗ ಕೊಡ್ತಿೀರಲ್ವಾ.
ಇಲ್ಲ ಮ್ಯಾಮ್ ಅಷ್ಟು ದೂರ ದೂರ ಎಲ್ಲ ನಾವು ಅಷ್ಟು ಸ್ಪಾನ್ಸರ್ ಮಾಡೋಷ್ಟೇ ಇಲ್ಲ ಮ್ಯಾಮ್
ಅಲ್ಲ ಮೇಡಮ್ ನೀವ್ ಇಷ್ಟು ನನಿಗೆ. ಅಹ ಇಷ್ಟು ಚೆನ್ನಾಗೆ ಇದು ತುಂಬಾ ಒಳ್ಳೆ ಮನ್ಸಿದೆ ಅಂತ ಹೇಳ್ತಿದ್ದೀರಾ ನೀವ ನೋಡ್ರಿ ಹಿಂಗಂತೀರಲ್ಲಾ.
ಮಾಮ್ ಹಂಗ್ ಅನ್ಕೊಂತಾ ಹೋದ್ ಹಂಗ ಅನ್ಕೊಂತ ಹೋದ್ರೆ ಎಲ್ಲರೂ ಹಂಗೆ ಹೇಳ್ಕೊಂಡ್ ಬರ್ ಆ ತರಲ್ಲ ಮಮ್ ನಾನ್ ಒಳ್ಳೇಳು ನಾನ್ ಒಳ್ಳೇಳು ಅಂತ ಹೆಂಗ್ ಕೊಡಕ್ ಆಗತ್ತೆ ಮಾಮ್.
ಅಲ್ಲ ಮೇಡಮ್ ನಾವು ಇಂತ ಒಳ್ಳೆ ಮನುಷರಿಗೆ ಕೊಡಲ್ಲ ಅಂದ್ರೆ ಮತ್ತ ಇನ್ಯಾವ್ ತರ ಮನ್ಷರಿಗೆ ಕೊಡ್ತೀರಾ
ಅಲ್ಲ ಮ್ಯಾಮ್ ನೀವ್ ಡಿಸ್ಕೌಂಟ್ ಕೇಳಿದ್ರೆ ಒಂದ್ ಅರ್ಥ ಮ್ಯಾಮ್ ನೀವ್ ತೀರಾ ಓಕೆ ಫ್ರೀ ಅದು ಒಪ್ಕೊಂಡ್ರು ನೀವು ಸೀದಾ ಡೈರೆಕ್ಟ್ ಸಿಂಗಾಪೂರ್ ಅಂತಿರಲ್ಲ ಮ್ಯಾಮ್ ನೀವು
ನಾವ್ ಬೇಕಾದ್ರ ಒಂದ್ ರೂಪಾಯಿ ಕೊಡ್ತೀನಿ ಮೇಡಮ್ ನಿಮಗೆ.
ಅದೊಂದ್ ರೂಪಾಯಿ ಏನಕ್ ಸಾಲರ್ತದೆ ಮಾಮ್ ನೀವು ಅದನ್ನೂ ಕೊಡಕ್ ಹೋಗ್ಬೇಡಿಬಿಡಿ.
ಕೊಡ್ತೀನಿ ಮೇಡಮ್ ಅದೇ ಸಾಕಲ್ವ.
ಆಗಿನ ಕಾಲದಲೆಲ್ಲ ನಾವ ಒಂದ್ ರೂಪಾಯಿ ಲ್ ಹೋಗಿ ಬಂದಿದೀವಿ ಮೇಡಮ್ ಅಮೇರಿಕಕ್ಕೆ.
ಅದ ಆವಾಗಿನ್ ಕಾಲ ಮಾಮ್ ಈಗಂತ್ರೂ ಚೇಂಜ್ ಆಗಿದೆ ಅಲ್ಲಾ ಎಲ್ಲ
ಹ ಲಂಡನಿಗ ಅಂತ ಹೋಗ್ತಾನೆ ಇರ್ತೀವಿ ಮೇಡಮ್ ನಾವು.
ಅಪ್ಪಾ ಇದನ್ನ ಎಂಗ್ರಿ ನಂಬೋದು ನಾವು ಬಡೂರು ಅಂತೀರಾ ಲಂಡನ್ನು. ಅಮೆರಿಕಾಕ್ಕೆಲ್ಲ ಹೋಗ್ ಬರ್ತರಲ್ರರಿ.
ಎಲ್ಲಾ ನಿಮ್ಮಂತರ್ ಯಾರಾದ್ರು ನಮಗ್ ಫ್ರೀ ಕರ್ಕೊಂಡ್ ಹೋಗರ್ ಇರ್ತಾರಲ್ಲ ಮೇಡಮ್. ಹೋದ್ಸಲ್ಲಿ ಯಾವ್ದೋ ಒಂದು ಟೂರಿಸ್ಟ್ ಇದ್ರೋರು ನಮಗೆ. ಫ್ರೀ ಕರ್ಕೊಂಡ್ ಹೋಗಿದ್ರು.
ಇಲ್ಲ ಅಲ್ಲ ಮ್ಯಾಮ್ ನಾವ ಒಂದು ನಿಮ್ಗೆ ಆಫರ್ ಕೊಡ್ತೀವಿ. ನೀವು ನಮ್ಮ. ಕಂಪನಿಗೆ ಜಾಯಿನ್ ಆದ್ರಿ ಅಂತಂದ್ರೆ ಲೈಫ್ ಟೈಮ್ ಫ್ರೀ ಇದ ಕೊಡ್ತೀವಿ ಮ್ಯಾಮ್ ನಿಮಗೆ.
ಹ್ಮ ಮೇಡಮ್ ನಾನು ರೈತಾಪ್ಪಿ ಕೆಳ್ಸದೋಳು ನಾನು ಇದು. ಕೃಷಿನ ನೋಡ್ಕಬೇಕಲ್ಲ ಮೇಡಮ್ ನಾವು. ಮನಯೇಲ್ಲಾ ನೋಡ್ಕೋಬೇಕು ಅದನ್ ಯಾರು ನೀವ್ ಬಂದ್ ನೋಡ್ಕೊತೀರಾ ಮೇಡಮ್.
ಹಂಗಲ್ಲ ಮ್ಯಾಮ್ ನಿಮಗೆ ಇವಾಗ ಲೈಫ್ ಟೈಮ್ ಫ್ರೀಹಾಗಿ ಹೋಗೋದು ಸಿಗುತ್ತೆ ಅಲ್ಲ ಮ್ಯಾಮ್ ನೀವೇ ಬರ್ಬೇಕ. ಕುಂತೇನಿಲ್ಲ ನಿಮ್ಮ್ ಮನಲಿ ಯಾರಾದ್ರೂ ಒಬ್ರು ಬಂದ್ರು ಆಯ್ತು ಅಲ್ವಾ
ನಮ್ಮ ನಾಡು ನಮನ್ನ ನಮ್ ನಾಡನ್ನ ನಾನ್ ಬಿಟ್ಟು ಹೋಗೋಕೆ ಮನ್ಸಿಲ್ಲ ಮೇಡಮ್.
ಮತ್ತ ನಿಮ್ಮ ಬಿಟ್ಟು ಹೋಗ್ಲಾ.
ಅಂದ್ರೆ ಹೋಗ್ ಬರಕ್ ಅಷ್ಟೇ ಮೇಡಮ್ ಅಲ್ಲೇ ಸೆಟಲ್ ಆಗಕಲ್ಲ.
ನಾನು ಅದಕ್ಕೆ ಮ್ಯಾಮ್ ಹೇಳಿದ್ದು ಹೋಗ್ ಬರಕ್ಕೇನೇ ಸೆಟಲ್ ಆಗ್ತೀರಾ ಅಂತ ಎಲ್ಲಿ ಹೇಳಿದೆ.
ಅಲ್ಲ ಮೇಡಮ್ ಲೈಫ್ ಟೈಮ್ ಅಂದ್ರಲ್ಲ ಲೈಫ್.
ಆತರ ಅಲ್ಲ ಮ್ಯಾಮ್ ಆತರ ಹೇಳ್ಲಿಲ್ಲ ಹ್ಮ್ ಹಂಗಿಲ್ಲ ನೀ. ಯಾವಾಗ ಯಾವಾಗ ತಗೊಳ್ತಿರೋ ಅವಾಗವಾಗ ನೀವು ಲೈಫ ಟೈಮ್ ತಿರ್ಕ್ರಿ ಅಂತಾನೂ ನಾವ್ ಹೇಳಿಲ್ವಲ್ಲ ಮ್ಯಾಮ್.
ಹೌದಾ ಹಂಗಾದ ಅಡ್ಡಿಲ್ಲ ತಗೊಳ್ಳಿ ಬರಣ್ಣ ನೋಡೋಣ ಎಷ್ಟ ಅಲ್ರಿ ಸಂಬಳ ಕೊಡ್ತಾರೆ.
ಆ ನೀವು ಬರ್ಬೇಕ್ ಮ್ಯಾಮ್ ಇಲ್ಲೊಂದು ಇಷ್ಟು ಫರ್ನಿಚರ್ ಇರ್ತವೆ ಅದೆಲ್ಲದನು ನೀವು. ಪಾಸ್ ಆದ್ರೆ ನಿಮ್ಗೆ ನಿಮ್ ಇದ್ರ ಮೇಲೆ ಸ್ಯಾಲ್ರಿ ಕೊಡ್ತೀವಿ ನಾವು.
ಹ್ಮ್ ನಾನ್ ಒಂದೇ ಕ್ಲಾಸ್ ಅಷ್ಟೇ ಓದಿರೋದು ಮೇಡಮ್ ನನ್ಗ ಏನು ಗೊತ್ತಾಗಲ್ಲ. ನೀವೇ ಎಲ್ಲ ನನಗ ಹೇಳ್ಕೊಡ್ಬೇಕು.
ನಿಮ್ಮ ಮಗ ಎಷ್ಟು ವರ್ಷಮ್ಯಾಮ್
ನಮ್ಮ ಮಗನಿಗೆ ನಲ್ವತು ಎಂಟು ವರ್ಷ.
ನಿಮ್ಮ ಮಗನ ಕಳಿಸಿ.
ನೀ ನೀ ನಿಮ್ದ ಮದುವೆ ಆಗಿದಿಯಾ ಮೇಡಮ್.
ಹ ಮೇಡಂ ಆಗಿದೆ.
ಹ ಚಾನ್ಸ್ ಮಿಸ್ ಆಯ್ತೆ ಮೇಡಮ್ ನಮಗೆ.
ನಮಗೆ ಮದ್ವೆ ಆಗಿದ್ದ ಮ್ಯಾಮ್ ನಮ್ಗೆ ಎರಡು ಮಕ್ಕಳು ಇದ್ದರೆ.
ಹ್ಮ ಮೇಡಮ್
ನಿಮ್ಮ ಹಸ್ಬೆಂಡ್ ಏನ್
ಮ್ಯಾಮ್ ನಿಮಗೊಂದ್ ಗೊತ್ತಾ ನಿಮಗೊಂದ್ ಗೊತ್ತಾ.
ಏನ್ ಮ್ಯಾಮ್
ಬೆಂಗಳೂರಲ್ಲಿ.
ಹಾ ಮ್ಯಾಮ್.
ಪೊಲ್ಯೂಷನ್ ಇನ್ನೋ ಜಾಸ್ತಿ ಆಗ್ತಾ ಇದೆ ಅಂತೆ ಮೇಡಮ್.
ಹಾ ಮ್ಯಾಮ್
ಹ್ಮ್ ಅದ್ರ ಜೊತೆ ಇನ್ನೊಂದೇನೋ ಜಾಸ್ತಿ ಆಗ್ತಾ ಇದೆ ಮೇಡಮ್.
ಅದ್ರ ಜೊತೆಗೆ ಇನ್ನೇನೋ ಜಾಸ್ತಿ ಆಗುತ್ತೆ.
ನಿಮ್ ಕ್ಯೂಟ್ನೆಸ್ ಜಾಸ್ತಿ ಆಗ್ತಾ ಇದೆ ಮೇಡಮ್.
ಯಾವ್ರೀ ನೀವು ಅವ್ರ ಇದ್ದಾರಲ್ಲ ಅವ್ರು ಆ್ರನ್ ನೋಡ್ಕೊಬೇಕಂದ್ರ ಮೇಡಂ
ಹಾ ಮೇಡಮ್ ಅದನ್ನೇ ನೋಡ್ಕೊಂಡ ಬಂದ್ವಿ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ಹಲೋ ಹಲೋ ಹಾ ಹೇಳಿ ಹಾ ವೆಲ್ಕಮ್ ವೆಲ್ ಹಾ ವೆಲ್ಕಮ ವೆಲ್ಕಮ ಮೇಡಮ್
ಹಾ ಅದೇ ನಮ ನೀವು ಯಾರ್ ಬರ್ತೀರಾ ಸೋ ಯಾರ್ ಜಾಯಿನ್ ಆಗ್ತೀರಾ ಅಂತ ಹೇಳಿದ್ರೆ ನಾನು ಪ್ರೊಸೀಜರಸ್ ಸ್ಟಾರ್ಟ್ ಮಾಡಬೇಕು
ಅಲ್ಲಾ ಮೇಡಮ್ ನಾನ್ ಹಿಂಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಂಗೆಲ್ಲಾ ನೀವೇ ನನ್ ಕೆಲಸಾನು ಮಾಡ್ಬಿಡ್ಬೋದಲ್ಲ ಮೇಡಮ್ ನನಗೆ ಬರೀ ಫ್ರೀ ಇಟ್ ಕೊಡ್ಸ್ಬೋದಲ್ಲಾ ನೀವು
ನಮ ಕಡೆ ಗೇ ನಾನು ನಾನೇ ಇಲ್ಲಿ ಕೆಲ್ಸಕ್ಕೆ ಇದ್ದೀನಿ ಮ್ಯಾಮ್ ನಾನೇ ಆತರ ಡಿಸಿಷನ್ಸ್ ಹೆಂಗ ತಗೊಳಕಾಗುತ್ತೆ ನಾನು ಮ್ಯಾನೇಜರ್ ಹತ್ರ ಮಾತಾಡ್ಬೇಕಲ್ಲಾ ಮ್ಯಾಮ್
ಹ್ಮ್ ಅದು ಹೌದು ನೋಡಿ.
ಅದೇ ನಿಮ್ಮ ಮಗಾ ನಿಮ್ಮ ಹಸ್ಬೆಂಡ ಯಾರಾದ್ರು ಬಂದು ಜಾಯ್ನ್ ಆಗ್ತೀರ ಅಂದ್ರೆ ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನ
ಇಲ್ಲಾ ಇಲ್ಲಾ ಮೇಡಮ್ ಇಲ್ಲಾ ಇಲ್ಲಾ ಮೇಡಮ್ ಇಲ್ಲಾ ಇಲ್ಲಾ ಮೇಡಮ್ ನಾನು ನಾನು ನಮ್ಮ ಯಾರು ಬರಕ ಆಗುದಿಲ್ಲ ಅಂದ್ರೆ ನಾನೇ ಬರ್ಬೇಕಷ್ಟೇ
ಹಾ ಬನ್ನಿ ಬನ್ನಿ
ಹ್ಮ್ಂ ಸರಿ ಮೇಡಮ್
ಇದೇ ಮಮ್ಮಿನಾ
ಮತ್ತೆ ಏನಾದ್ರು ಇದೆಯಾ ಮೇಡಮ್ ಹೇಳಕೆ
ಹಾ ಅದನೋಡಿ ಮೇ ಅ ನೀವು ಒನ್ ಟೈಮ್ ನಮ್ ಇದಕ್ ವಿಸಿಟ್ ಕೊಟ್ಟ ಹೋಗ್ರಿ ಮ್ಯಾಮ್ ನಾವು ಇಲ್ಲಾ ಪ್ರೊಸೀಜರ್ ಸ್ಟಾರ್ಟ್ ಅದು ನಿಮಗೆ ಲೈಫ್ ಟೈಮ್ ಒಂದು ಕಾರ್ಡ್ ಕೊಡ್ತೀವಿ ಟ್ರಾವೆಲಿಂಗ್ ಕಾರ್ಡು ನೀವು ನೀವು ನಿಮ್ ಫ್ಯಾಮಿಲಿ ಸಮೇತ ಎಷ್ಟ ಎಲ್ಲೀ ಯಾದ್ರೂ ಹೋಗಿ ಬರಬಹುದು ಮ್ಯಾಮ್
ಹ್ಮ್ ಸರಿ ಮಾಡಿ
ಅದ ಮ್ಯಾಮ
ಹುಂ
ಹಾಂ ಸರಿ ಮ್ಯಾಮ ಸರಿ ಹಾ ಮ್ಯಾಮ್ ಓಕೆ
ಹೂ ಹೂ ಮತ್ತೆ
ಹೇಳಬೇಕ ಮ್ಯಾಮ್
ನೀವ ಹೇಳ್ಬೇಕು ಮೇಡಮ್
ಹಾ ಆಯ್ತು ಮ್ಯಾಮ್ ಸರಿ ಮ್ಯಾಮ್ ಬೇರೆ ಕಸ್ಟಮರ್ ಕಾಲ ಮಾಡ್ತಿದ್ದಾರೆ
ಹಾ ಮಾತಾಡಿ ಬೇರೆ ಕಸ್ಟಮರ್ ಹತ್ರಾ ಹಲೋ